ಆವಾಗ್ಲೇ ಹೇಳಿತೀದ್ನಲ್ಲ ಬೈ
ಹಾ ಹ ಹಾ ಹಾ. ಅದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡು ಸ್ವಲ್ಪ. ಅದೇ ಹತ್ತಿಂದ ಹತ್ತಿ ಬೆಳದ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ ಸ್ವಲ್ಪ.
ಅದು ಹತ್ತಿ ಒಂದ್ ಎಕರೆ ಎರಡ್ ಎರಡ್ ಪ್ಯಾಕೆಟ್ ಕೊಡ್ತದೆ.
ಹಾ ಎರಡ ಪಾಕೆಟ್ ಅಂದ್ರೆ ಒಂದ್ ಪಾಕೆಟ್ ಎಷ್ಟ್ ಕೆಜಿ ಬರ್ತಾವು.
ಕೆಜಿ ಅಂದ್ರೆ ಹಾ. ಅದು ಕೆ ಜಿ ಒಂದ ಕೆಜಿ ಹಿಂಗ ಇರ್ತ್ತು ಒಂದ್ ಕೆಜಿ ತನ ಬರ್ತವೆ ಒಂದು ಪ್ಯಾಕೆಟ್ ಅಂದ್ರೆ.
ನಾ ಎಲ್ಲಿ ಇಪ್ಪತ್ತು ಕೆ ಜಿ ಮೂವತ್ ಕೆಜಿ ಅಂತಂದ್ರಪ್ಪಾನ.
ಹೇ ಇಲ್ಲ ಬೈ ಹ ಅಷ್ಟೊಂದು ಹ್ಮ
ಹಾ
ಒಂದ್ ಕೆ ಜಿ ಒಂದ್ ಕೆಜಿ ಬರ್ತದೆ ಒಂದು ಪ್ಯಾಕೆಟ್.
ಹಾ ಒಂದು ಪಕೆಟ್ ಒಂದ್ ಕೆ ಜಿ. ಹಂಗಂದ್ರೆ ಒಂದೇ ಒಂದ್ ಎಗ್ರ ಆ ಒಂದ್ ಎಗ್ರಕ್ಕೆ ಆಗತದ ಒಂದ್ ಪ್ಯಾಕೆಟ್. ಎರಡು ಪ್ಯಾಕೆಟ್.
ಒಂದೊಂದು ಗಿಣ ಬಿಟ್ಟಕ್ರ ಊರಾಗ.
ಹಾ
ಸದ ಇಲ್ಲಿ ನಾ ಇಲ್ಲಿ ನಮ್ಮ್ ಅಗ್ರಿಕಲ್ಚರ್ದಾಗ ಇವರು ಗಾಣಿಗೇರ್ ಸರ್ ಇರಲ್ಲ ಬೈ ಒಂದ ಒಂದ ಗೇಣ ಬಿಟ್ಟಕ್ರ ಮೇಜ್ ಊರ್ಬೇಕತ್ತ ಮೆಕ್ಕೆಜೋಳ ಹಂಗೆ ಇದನ್ನು ಹ ಕೆಲವ ಒಂದೊಂದ್ ಗಣ ಬಿಟ್ಟು ಒಂದೊಂದ್ ಊರಬೇಕ್ ಬೈ ಅಲ್ಲಿ ಯಾಡಾ ಯಾಡಾ ಊರಿರಲ್ಲಿ ಬೈ ಅಲ್ಲಿ
ಹಾ ಹಾ ಯಲ್ಲಿ ಯಾಡಾ ಯಾಡಾ ಉರಿರೋದ ಅದ ಪ್ರಾಕ್ಟಿಕಲ್ ಅದಲ್ಲ ನಮ್ದು
ಹಾ ಬೈ ಇಲ್ಲಿ ಒಂದ ಒಂದ ಊರಬೇಕ್ ಇವ ಹತ್ತಿ ಬೀಜ ಬಾ ತುಟ್ಟ ಅಷ್ಟ ಬೈ ಅವು ಅವ ಒಂದ್ ಪಾಕೆಟ್ಗೆ ಸಿಗತ್ತಾವ್ ಸಾವಿ ಸಾವಿರದ ಸಾವಿರ ಯಾಡಾ ಹನ್ನೆಡನೂರು ರೂಪಾಯಿ ಇರ್ತದೆ
ಹ್ಮ್ ಎಷ್ಟ ಎಷ್ಟ ಬೀಜ ಬರ್ಬೋದು
ಅದ್ರಾಗ ಬೀಜ ಅಲ್ಲಕ್ಕೇನ ಒಂದ್ ಐದ್ ಆರ್ನೂರ್ ಇರ್ತಾವ ಅನಸ್ತೀದ ಬೈ.
ಹಾ
ಕ್ವಲ್ಟಿ ತೊಗೋಡಂಗ ಇರ್ತವ ಅವುನು ಬ್ರೀಡ್ ತಳಿಗಳ ಹೆಂಗ ಹೆಂಗ ಚಲೋ
ಹಾ ಪಸ್ತಳಿಗಳ ಅಂದ್ರ ಎಷ್ಟ ಇರ್ತವ ರೇಟ್
ತಳಿಗಳು ಅಂದ್ರ ಇದು ಬಾರಿ ಆಂಧ್ರ ತಳಿ ಆಂಧ್ರ ಕಡೆವು ತರಸ್ತಾರ ಬೈ ತಳಿ ಅಕ್ಕಡೆವು ಹ ಅಕ್ಕಡೆವು ಮಾಂಡ ಇದು ಬ್ರೀಡ್ ಬರ್ತವೆ ಆಕಡೆ ತರಸಿಂದ್ರ
ಹಾ
ಇಲ್ಲಿ ನಮ್ಮ ಕಡೆವ ಕರ್ನಾಟಕದ ತರ್ಸದ್ರೆ ಅಷ್ಟೇ ಡಿಜರಾ ಹ್ಮ ನಾವ್ ಒಮ್ಮೆ ಸರ ಆಂದ್ರ ಕಡೆ ತರ್ಸಿದ್ ಬೈ ಚಲೋ ಬಂದಿತ್ತ
ಹ್ಮ ಮತ್ತ ಅದಾದ ತರಿಸಸ್ತೀರಾ ನೀವು ಇವಾಗ್ಲೂ
ಈಗ ಈಗ ತರಸ್ ಬಿಟ್ಟು ಎಲ್ಲೇ ತರ್ಸ್ಲಕ್ತವ ನಾವು ನಮ್ಮ ತಾಲೂಕದಾಗ ತರ್ತೀವಿ.
ಅಲ್ಲಿ ಚನ್ನಗಿ ಕೊಡ್ತಾರೇನ ಅಲ್ಲಿ ಬೀಜ
ಹಾ ಕೊಡ್ತಾರ
ಹಾ ಒಂದ ಪ್ಯಾ ಒಂದ ಪ್ಯಾಕೆಟಿಗೆ ಎಷ್ಟ ಬೀಳ್ತೈತಿ
ಒಂದು ಪ್ಯಾಕೆಟ್ಗೆ ಸಾವಿರ ಹನ್ನೆಡು ಹನ್ನೆರಡುನೂರು ರೂಪಾಯಿ ಬೀಳತದ ಮಳೆಯಲ್ಲಿ ಅದಕ್ಕೂನು ನೀರ್ ಬೇಕ ನೀರ ಸ್ವಲ್ಪ ಇದ್ದರ ನಡಿತದ ಕಬ್ಬಿಗ ಕಬ್ಬಿ ಬಿಡ್ತ ನೀರು ಅಷ್ಟ ಅಂದ್ರ ಅಲ್ಲೇ ಅದಾವ ಬಿಡ ಅದಕ್ಕೇನ್ ಹತ್ತಿನು ಹಸಿ ಆಗ್ತದ ಅದಕ್ ನೀರ ಕಬ್ಬಿಗೆ ಬಿಡ್ತೀವಲ್ಲ ಅಷ್ಟ ಬೇಕಾಗಲ್ ಬೆ
ಹಾ ಕಬ್ಬಿಗೆ ಜಾಸ್ತಿ ಬೇಕ ಏನ ಹತ್ತಿಗೆ ಜಾಸ್ತಿ ಬೇಕ ನೀರ
ಕಬ್ಬಿಗೆ ಬಾಳ ಬೇಕ ಬೇ ನೀರ
ಹ್ಮ ಅದಕ್ ದಿನ ಬಿಡಕ್ಕ ಏನ ಅದಕ್ಕ ಕಬ್ಬಿಗೆ
ಹಾ ಕಬ್ಬಿಗೆ ದಿನ್ನಾ ಬಿಟ್ಟರು ನಡಿತೆದ ಬೆ ಹತ್ತಿಗ ದಿನ ಬಿಟ್ರ ಹತ್ತಿಗಳ ನಾಶ ಆಗ್ತವ
ಹಾ ಕಬ್ಬಿಗೆ ವರ್ಷ ಪೂರ್ತಿ ಬಿಡಕ್ಕೆೆ
ಕಬ್ಬಿಗ ಹಾಹು
ಹಂಗಾದ್ರೆ ನೀರ್ ಕಡಿಮೆ ಆಗಲ್ಲೇನ ಬೋರ ಬೋರ್ವಲಿಿಂದ
ಬಾವಿ ಆದ ಭೇ ನಮ್ದು ಬಾವಿ ಅದ ಕೆರಿ ಅದ
ಹಾ ಯಾಕ ನಡಿತದ ನಡೀತದ ನಡೀತದ ಕ್ರಷಿಡ
ಹ್ಮ ಈಗ ಮತ್ತ ಈಗ ಕೃಷಿ ಹೊಂಡಾ ಮಾಡೋಕಲತ್ತೀ ಬೈ ಈಗ ಕೃಷಿ ಹೊಂಡ ಅದು ಮಾಡದ ಜಗ್ಗ ನೀರ ನೀರಾವರಿ ಇತ್ತ ಅಂದ್ರ ಮತ್ತ ಕಬ್ಬಿಗೆ ನಡಿತದ ಒಂದ ನಾಕ ಎಕರೆ ಹಾಕಿವಿ ನಾವು ಬೈ ಕಬ್ಬ.
ಹಾ ಎಷ್ಟ ದಿನಾ ಆತ ಹಾಕಿ.
ಹು ಹಾಕಿ ಎರಡು ತಿಂಗಳು ಆಯ್ತ ನೋಡು.
ಹಾ
ಮತ್ತ ಅದ್ನು ಬೆಳದಲ್ಲಿ ಚಲೋ ಬೆಳದ.
ಹಾ
ಒಂದು ಎರಡು ತಿಂಗಳು ಆಯ್ತು.
ಹಾ ಒಂದೆ ಕ್ವಾಟರ್ಸ್ ನಮ್ಮದ.
ಈ ತೊಗರಿ ತೊಗರಿ ಅದು ಬಿತ್ತರೆಂಡ್ರಿ ನಿಮ್ಮ ಕಡೆ.
ನಮ್ಮ ಸೈಡ್ ಎಲ್ಲಾ ಬೆಳೀತಾರಪ್ಪಾವು ತರಕಾರಿಗಳು ತರಕಾರಿಗಳು ಒಂದ ಕಡೆಯಿಂದ ಎಲ್ಲಾ.
ತರಕಾರಿ ಭತ್ತ ಭತ್ತ ಬೆಳಿತಾರೆ ಅಂಬೇ ನಿಮ್ಮ ಕಡೆ.
ಹಾ ಬತ್ತ ಬತ್ತ ಬೆಳೆಯಲ್ಲ ನಮ್ ಸೈಡ. ಆ ತರಕಾರಿಗಳ ಎಲ್ಲಾ ಬೆಳೀತಾರೆ ಮತ್ತೆ ಇದು ಬೆಳತಾರ ನೋಡಿದು ಏನಂದ್ರೆ ತೊಗರಿ. ಹತ್ತಿ ಹತ್ತಿನ ಬೆಳಿತಾರೆ ಹತ್ತಿ ಕಬ್ಬು ಬೆಳಿತಾರೆ ನಮ್ಮ ಸೈಡ.
ಜಾಸ್ತಿ ಬೆಳದ ಅವದ್ರಿ.
ಜಾಸ್ತಿ ಅಂದ್ರೆ ತರಕಾರಿನೆ ಟೊಮಾಟೊ.
ಟೊಮ್ಯಾಟೊ ಟೊಮ್ಯಾಟೊ ಎಲ್ಲಾ ಈ ರೇಟ್ ಕಮ್ಮಿ ಆದ ಈಗ.
ಇವಾಗ ಇವಾಗ ಜಾಸ್ತಿ ಐತಿವಾಗ ಆರ್ನೂರು ರೂಪಾಯನ ಐತಿ ಬಾಕ್ಸಿಗೆ.
ಅದ ಕಮ್ಮಿನಿ ಅನಿಸ್ತ ಪ ಮೊದಲು ಎಷ್ಟು ತುಟ್ಟಿತ್ತು. ಐವತ್ತು ರೂಪಾಯಿ ಕೆಜಿ ಅಲ್ಲಾ ಬೈ ಟೊಮೆಟೊ.
ಐದ ರೂಪಾಯಿ ಕೆಜಿ ಅಂದ್ರ ಇಪ್ಪ ಇಪ್ಪತ್ತೈಐದು ಕೆ ಜಿ ಇರ್ತ ಒಂದ ಒಂದ ಬಾಕ್ಸವು.
ಹಾ ಹಾ ಇಪ್ಪತ್ತೈದು ಇಲ್ಲೇ ನೂರ ಇಪ್ಪತ್ತೈದು ಅಂದ್ರಸ್.
ಐವತ್ತು ರೂಪಾಯಿ ಕೆಜಿ ಅಂದ್ರ ಎಲ್ಲ ಆತದ ಸಾವಿರದ ಇನ್ನೂರು ರೂಪಾಯ ಐದನೂರು ರೂಪಾಯಿ ಆಕತಲ್ಲಿ ಅದು.
ಅದೇ ಅದೆ ಅದೆ.
ಹಾ
ನಮ್ಮ ಕಡೆ ಐವತ್ತು ರೂಪಾಯಿ ಕೆಜಿ ಕೊಡ್ತಾರ ಬೈ ಅದಕ್ಕಂದೆ.
ಹಾ ಮತ್ತೆ ಸಂತೆಗ ರೇಟ್ ಅಲ್ಲ ಮತ್ತೆ ಸಂತೆಗ ಮಾರದಹಂಗೆ.
ಅದೇ ಅದೇ ಅದೆ
ಅದು ಮಾರ್ಕೆಟ್ ನ್ಯಾಗ ಕಡಿಮೆ ಸಿಗ್ತೈತಿ. ಹಾ ಒಂದೊಂದು ಬಾಕ್ಸ ಅವಲ್ಲ ಹಾ ಇಪ್ಪಿ. ಇಪ್ಪತ್ ಇಪ್ಪತೈದ್ ಸಿಗ್ತತಿ.
ಹಾ ಹೌದ ಒಂದ ಬಾಕ್ಸಿಗೆ ಐದನುರೂಪಾಯಿನ ಅದ.
ಒಂದ ಬಾ ಅಲ್ಲಾ ಅಲ್ಲಾ ಅದು ಒಂದ್ ಬಾ ಅದು ರೇಟ್.
ಒಂದ ಟ್ರೇ ಅಂತಿರ್ತದಲ್ಲಾ ಬೈಯಾ.
ಅದೇ ಅದೇ ಇಪ್ಪತ್ತೈದು ಕೆ ಜಿ ಒಂದ ರೈ ಇರ್ತೈತೆ ಅದ ಬಾಕ್ಸ್ ಅಂತವ ನಾವು ಅದ. ಅದು ಮೇಲೇ ಡಿಪೆಂಡ ಆಗುತ್ತ ಕ್ವಾಲಿ ಆಕ್ವಾಲಿ ಹೆಂಗ ಇರುತ.
ಹೊ ಹೊ
ಅತ್ಯಂತ ಅದ್ರ ಮ್ಯಾಗ ಹು. ಮೇಲುಗಲ್ಲ ಒಂದ ದಿನ ಅಲ್ಲೇ ಇರ್ತವು ಏನ್ ಮಾಡಕ್ಕ ಆಗಲ್ಲ ಅವು ಹಂಗ ಇರ್ತವು.
ಅವು ಕೊಳತಿವಿ ಏನ್ ಮಾಡ್ತರಿ ಬೈ ಇದು ಗಿಡಗಳಿಗೆ ಹಾಕ್ತಿರೇನ.
ಇದು ಗಿಡಾ ಯಾವದ ಕೊಳ್ತೀವಾ.
ಹಾ ಅವು ಟಮಾಟೆದ ಕೋಳಿತಾವದು ಬೈ.
ಅದು ವೇ ಅಲ್ಲಾ ಅಲ್ಲಾ ದ ದನಾ ಕರಿಗಳಿಗೆ ಹಾಕ್ತಿವಿ ನಾವು.
ದನಾ ಕರುಗಳು ಹಾಕ್ತಾರೆ ಏನ್ ಬೈ ದನಾ ಕರುಗಳು ಎಸೋವೆ ಬೈ ನಿಮ್ಮವು.
ನಮ್ದು ಒಂದ್ ಮೂರ್ ಎಮ್ಮಿ ಅದಾವಪ್ಪ ಮೂರ್ ಎಮ್ಮಿ ಒಂದ ಹಾ- ಮತ್ತೊಂದು ಇಪ್ಪತ್ತು ಇಪ್ಪತ್ತ ಇಪ್ಪತ್ತೈದು ಕುರಿಗಳಾದವು ಕುರಿ ಮಂದೇ ಬಿಟ್ಟೇವಿ ನಾವು ಒಂದ ಒಂದ ನಾಲ್ಕ ಸಾಕ್ತೀವಿ ನಾವ್ ಅಷ್ಟೆ
ಹ್ಮ್ ಹ್ಮ್ ಹ್ಮ್
ಹಾ ಮತ್ತೆ ಎಮ್ಮಿದ ಹಾಲ ಹಾ ಮತ್ತೆ ಅಡಕೆ ಬೆಳಿತಪ್ಪ ನಮ ಸೈಡ್
ಅಕ್ಕಿ ಬೆಳೀತಾರ ಅ ಬೈ
ಅಡಿಕೆ ಅಡಿಕೆ ಹಾ ಹಾ ನಮ್ದಲ್ಲಿ ಬಂದತಿ ಇವಾಗ ಫಲಕ್ಕ ಕೆಲ್ ಹುಡರು ಮಾತಾಡಾಕತಾರೆ ಇಲ್ಲಿ
ಹಾಸ್ಟೆಲ್ ಅನ್ಮ್ಯಾಕ್
ಹ್ಮ ಹುಡರು ಬಂದಿರ್ತಾರಲ್ಲಾ ಟೆರಸ್ ಮ್ಯಾಗ
ಹ್ಮ್ ಹ್ಮ್ ಹ್ಮ್ ಟೆರೇಸ್ನಾ ಮ್ಯಾಲೆ ಅದಿಯೇನ್ ಭೈ
ಹಾ ಬೈ
ನೋಡಿ ಈ ಕಡೆ ಬರ್ತೆೇ ನೋಡ ಬೈ ಬಾಳ ಮಾತಾಡಕತಾರ
ಹಾ
ನಮಸ್ಕಾರ ಹಾ
ಎಲ್ಲಾ ಚಲೋ ಆದ ನಿಮ್ದು ಹೊಲ ಎಷ್ಟ ಎಕ್ರೆ ಹಾ ಬೈ
ಹಲೋ
ಹಾಂ ಬಾಯ್
ಹಾ ಏನ ಕೇತಿದ್ದಾರ
ನಿಮ್ ಹೊಲ ಎಷ್ಟು ಎಕರೆ ಅದ
ನಮ್ದಂದ್ ಏಳು ಎಕ್ರೆ ಆಯ್ತಪ್ಪ
ಏಳ್ ಎಕ್ರೆ ಅದಾವ್ರಿ
ಹಾ ಅದ್ರಾಗ ನಾಕ ನಾಲ್ಕಕ್ರಿ ಅಡಿಕೆ ಬೆಳದಿವವಿ
ಹಾ ಹಾ ಭೈ
ಹಾ
ನಾಕ ಎಕರೆ ಅಂದ್ರ ಬಾರಿ ಐತ್ಲ್ ಯಲಪ್ ಒಂದ್ ಎಕರೆ ಅಡಿಕೆಗೆ ಇಪ್ಪತ್ ಲಕ್ಷ ತಕೋತ್ರಿ
ಅದುೂ ಏನ ಲೇಟ್ ಆಗತ್ತ ಅದು ಬರೋದ ಅದು
ಅದೇ ನಾಕು ವರ್ಷ ಐದ ವರ್ಷ ಬರ್ತದೆ
ಹಾ ಜಾಸ್ತಿನ ಬಡ್ತದ ನಮ್ ಹೊ ಹೊಲದ ಹತ್ರ ಒಂದ್ ತೋಟ ಐತ್ ಒಂದ್ ನಾಲ್ಕ ಎಕರೆ ಐದ ಎಕ್ರ ಅದು
ಹ್ಮ ಹ್ಮ್
ಆರತ್ ವರ್ಷನೇ ಎಪ್ಪತ್ತು ವರ್ಷದ ಐತ್ ಗಿಡಗಳುವು ಹಂಗಾದ ಅವಲ ಫ ಫಲ ಬಿಡ್ತವು ಹಂಗದವು
ಹ
ಹ್ಮ್
ಚ ಪ್ರಾಫಿಟ್ ಚಲೋ್ ರೀ ಅದು
ಹಾ ಚಲೋ ಇ ಆದ್ರೂ ಬರೋದ ಬಾರಿ ರಿಸ್ಕ್ ಅದು
ರಿಸ್ಕ್ ಕಥಂತ
ಹಾ
ಆದ್ರು ಚಲೋ ಅಂತರ ಆಲ್ ಅದು
ಮತ್ತೆ ಔಷಧಿಗೆ ರೊಕ್ಕ ಬಾಲ ಇರತದ
ಹ್ಮ್ ಹ್ಮ್
ಒಂದ ಒಂದ ಒಂದೊಂದ್ ಎಕರೆಗೆ ತರ್ಸ್ಬೇಕಂದ್ರೆ ಅದಿನೈದು ಸಾವಿರ ಇಪ್ಪತ್ತು ಸಾವಿರ ಓಕತಾವ್
ಹಾ
ಹ್ಮ್ ಮತ್ತೆ ಅವ್ ನಮ್ದ ನಾಲ್ಕರು ಐತೆ ಅಂದ್ರೆ ಲೆಕ್ಕಾಕಿ ಒನೊಂದು ಸರಿ ಇವತ್ತು ಇವತ್ತು ಸಾವಿರ ಒಕ್ತಾತಿ
ಹಾ ಹಾ
ತಿಂಗಳಿಗೆ ಎರಡು ತಿಂಗಳ ಒಂದೊಂದ್ಸರಿ ವ್ಯವಸ್ಥೆ ಹೆಚ್ಚ
ಅಂದ್ರ ಇದನ್ನು ಬಾಳ ರೊಕ್ಕನ ಬಾಳ ಖರ್ಚ ಆಗ್ತದ ಅದಕ್
ಹ್ಮ ರೋಗ ಬಂತಂದ್ರೆ ಹೋಗಲ್ಲ ಜಲ್ದಿ ಅದು
ಹಾ ಹೌದ
ಹ ಮತ್ತೆ ನೀರು ಕರೆಕ್ಟ್ ಆಗಿ ಬಿಡ್ಬೇಕು ನೀರ್ ಕಡಿಮೆ ಬಿಟ್ರೆ ಇದ ಹಾಕತ್ತತಿ ಜಾಸ್ತಿ ಬಿಟ್ರೆ ಇದ ಹಾಕತ್ತತಿ ಕರೆಕ್ಟಾಗ್ ಬಿಡಕ್ ನೀರು ಕರೆಕ್ಟ್ ಬಿಡ್ಬೇಕು ಅಗಾದ್ರೆ ಚಲೋ ಬರ್ತಾವ ಬೆಳ್ಳುಳ್ಳಿ ಹಾ ಕಜಿರಕ್ಕು
ಹ್ಮ್ ಹ್ಮ್ ಅ ಎಷ್ಟು ಪೀಟ ತಾನ ಬೆಳಿತಾವ ಅವು
ಫೀಟ್ ಅಂದ್ರ ಅ ಲೈಟಿಂಗ್ ಕಂಬೆರ್ತಾತ್ತಲ್ಲ
ಒಂದ ಐವತ್ತು ಪೀಟ ತನ ಬೀಳ್ತವೆ ಎನ್
ಅದು ಪಫಸ್ಟ್ ಫಸ್ಟ್ ಟೈಮ್ ಅದು ಬೀಡ್ ಬರ್ತತ್ತಲ್ಲಾ ಅದು ಸ್ವಲ್ಪ ಕಡಿಮೆ ಇರ್ತತ್ತ ಹೈಟ್ ಅದು ಆದಂಗೆಲ್ಲ ಆದಂಗೆಲ್ಲ ವಯಸ್ಸ ಆದಂಗೆಲ್ಲ ಗಿಡಗಿ ಇದು ಜಾಸ್ತಿ ಆಾಕಂತ ಹೋಗತದು
ಅದು ಎಷ್ಟು ವರ್ಸ್ ನಾವು ಸಾಯ್ತಾನ ಇರ್ತವೆ ಬೈ ಅದು ಅಡಿಕೆಗಳು
ಹಾ ಇರ್ತತಿ ಇರ್ ಇರ್ತತಿ ಎಂಬತ್ ವರ್ಷದ ತನ ಇರ್ತತಿ
ಹ ಪಾಡ ಬೇ ಒಂದ್ ತಲಿ ಹೋಗುತ್ತಾನೂ ಇತ್ತಲ್ಲ ಬೇಕದಂಗ ಆರಾಮ್ ಜೀವನ ಮಾಡೋದು ಅದ್ರಾಗೆ
ಹ್ಮ್ ನಮ್ಮ ಸೈಡು ಒಂದ ನಾಲ್ಕು ತೋಟದ ವಂತಾವ್
ಹಾ ಭಾಯ್.
ಹ್ಮ್ ನಾಕೈ ತೋಟದ ಬಾಯ್ ಅಂತ ಎಂಬತ್ ವರ್ಷದ ಐತಿ. ನಲವತ್ತೈದು ವರ್ಷದಂತ ಐತಿ ಹಂಗ.
ಹ್ಮ್ ಹ್ಮ್ ಹ್ಮ.
ಹ್ಮ್ ನಾವು ಏನೊ ಒಂದ್ ಮೂರ್ ಎಕರೆ ಐತೆ ಅದಕ್ ಹಾಕಕ್ಕಂತ ಮಾಡವಪ್ಪ ಅಡಕಿನ ಮತ್ತೆ.
ಹಾಕ್ರ ಭೈ ಮನಗಂಡ್ ಬರತ್ತ ಪ್ರಾಫಿಟ್.
ಅದೇ ಬೋರ್ ತಕ್ಸಕ್ಕು.
ಹ್ಮ್ ಬೋರ ತಾವಲ್ಲ ಭಾಯ್ ಬೋರಾ.
ಹಾ ಬೋರ ತಕ್ಸುಕ್ ನಮ್ ಕಡೆ ಕೆನಲ್ಲ ಬಾವಿ ಏನಿಲ್ಲ. ಹಾ ಏನಿಲ್ಲ ಏನಲ್ಲ.
ಹ್ಮ್ ಹ್ಮ್ ಹ್ಮ.
ಎಲ್ಲ ಬೋರ ವೇಲ್
ಒಂಬೋರ್ ತಗಸಬೇಕಅಂದ್ರೆ ನಲ್ವತ್ತು ಸಾವಿರ ಮೂವತ್ತು ಸಾವಿರ ಖರ್ಚು
ಅದ ನಮ್ ಸೈಡ್ ಮ್ಯಾಗ್ಮೇ ಬರಲ್ಲ ನೀರು ಸೀದಾ ಕೆಳ ಅಡಿಕ ಅಡಗೆ ಬರುತಾವ ಆರ್ನೂರ್ ಅಡಗೆ ಇವನ ರೆಡಿಗ್ಯಾಂಗ್
ಅಂದ್ರ ಅರವತ್ತ ಎಂಬತ್ ಸಾವಿರ ತಾನ ಹೋಗ್ತದ ಹಂಗಾರ.
ಹಾ ಹೋಗ್ತಾವ್ ಒಂದು ಲಕ್ಷ ಜನ ಹೋಗ್ತಾವ್.
ಅದೇ ಅದೇ ಬೈ ಆಯ್ತು ತಗೋ ಹಾ ಹಾ ತೆಗೆಸಿರಪೇ ಹಂಗಾರ.
ಹಾ
ಹಾ ಹಾ ತೆಗಿಸಿದ್ ನಮ್ಮ ಕರೀರಿ ಬೈ ಬೋರಿಂಗ್ ಪೂಜೆ.
ಹಾ ಕರೀತಿನಿ.
ಹಾ ಹಾ ಇಡ್ಲ ಭೈ.
ಅ ಸರಿ.